ಹಲೋ ಹ್ಮ ಆರಾಮೇನವಾ
ಹಾ ಆರಾಮ್ ಪ ನೀ ಆರಾಮ
ಹೌ ಹೇಳವ್ವ ಊಟ ಇನ್ನ ಇಲ್ಲ ಮಾಡ್ಬೇಕು ನಿಮ್ಮದು
ನಮ್ದೇನ್ ಏನಿಲ್ಲಪ್ಪಾ
ಹೆಂಗಾದ ವಾತಾವರಣ ಆ ಕಡೆ ಮಳೆ ಏನ್ ಆಗ್ಯದ
ಮಳೆ ಏನಿಲ್ಲಪ್ಪ ಮಾಡ ಆತದ ಹೊಯ್ತಾದ
ಹಾ
ಹ್ಮ್
ಮಳೆ ಇಲ್ಲ
ಮಳೆ ಹೆಗಪ್ಪ ಅ ಕಡೆ
ಇಲ್ಲಮ್ಮ ಇವತ್ತೇನಿಲ್ಲ
ಹ್ಮ್ ಹ್ಮ್
ಹ್ಮ್ ಮಲ್ಲ ಅ
ಮತ್ತೆ ನ್ ಹೇಳಪ್ಪ
ಬೇ ನಿಲ್ಲೋಣಮ್ಮ ಸುಮ್ಮನೆ ಆಯತ ಹೊಲ್ ಕಡೆ ಎಷ್ಟ ಬಂದೆ ಮನೆಗೆ
ಹ್ಮ್ ಚೆಂದ ಬಂದಿದೆ
ಮೊದ ಚಲಿದ್ದ ಸರಿಗಾದ ಮತ್ತೆ ಚೆಲ್ಬೇಕಾಗಿತ್ತುವತ್ತ ಆ ಅಲ್ಲಿ ಶಾಪುರಾಗ ಯಾರೊಬ್ರು ಡೆಷಳತ್ ಆಗ್ಯಾರಂತ ಎಲ್ಲ ಗೊಬ್ಬರದಂಗ್ಗೆ ಮುಚ್ಚಿದ್ವು.
ಹೌದಾ
ಹ್ಮ್ ಕೊಟ್ಟರತ್ತ ಬಂದಿದ್ದವಿ ಹೋಗಿ ಹಾಕೊಂಡ್ ಬರ್ಬೇಕ ಆ್ತು ನಿನ್ನ ಮಳೆ ಬಂದ್ಸಿಲ್ಲ ಅಂತ ಹಾಕೊಂಡ್ ಬರ್ಲಿಲ್ಲ
ಹ್ಮ್ ಹ್ಮ್
ಅ ನಂದು ಫೋನ್ ಎತ್ತಲಿಲ್ಲ ಅವರು. ನಮ್ಮಂದು ನೀರಿಗೆ ಬಿಟ್ಟ ಮತ್ತೆ ಹಾಕಬೇಕ.
ಹ್ಮ್ ಹ್ಮ್
ಹ್ಮ ನಿನ್ನ ಚನ್ನಾಗಲ್ಲ ಮಳೆ ಚ ಆ
ಹೌದ
ಹೌ ದಾವ ಸರಿ ಸಣ್ಣ ಇದಾವ
ಹಾ
ಕೆಲಸ ಹೆಂನ್ನಡಮ
ಮತ್ತೇಏನಿಲ್ಲಪ್ಪ ಅದೇನ ಹೇಳದು ನಮ ಕೆಲ್ಸ,
ಹ್ಮ್ ಮಂಜದನಿಂದ ತನ ಕಳ್ತ
ನಾ ಮುಗಲ್ಲಾಗಿನ ಐದ್ನೂರ ಮಾಡವ ಆರಾಮ
ಹ್ಮ್
ನಕಕಿ ಇಳಕ ತತ್ರಾಸ ಹ
ಹೌದೌದೌದೌದು
ಹಾ
ಹಾಗಂದ್ರೆ ತಾಸನ
ಹ್ಮ್ ಬಿಲ್ಡಿಂಗ್ ಹತ್ತ ಇಳ್ದ
ಸಾಲಿ ಹೋಗ್ ಬಂದಾನನವ?
ಹಯ್ ಬಂದಾನಪ್ಪಾ
ಹ್ಮ್ ಮಾಡತತನಾ ಊಟ ಮಾಡ ಊಟ ಮಾಡಕತನ?
ಹಾ
ಹ್ಮ್
ಉಲ್ಲಾಸ ಏನ್ ಮಾಡ್ತನ?
ಸ ಹೋಮವರ್ಕ್ ಬರದ ಇಷ್ಟತನಾ
ಹ್ಮ್ ಹ್ಮ್
ಈಗ ಅವ್ರ ಅಮ್ಮ ವಾಷಿಂಗ್ ಮಿಷಿನ್ ಬಟಾಕನ ಬಟಾಕ್ ಹತಾನ
ಶ್ರೀಧರನ ಹಚಲಾನ ವರರ್ಕ್ಕೊಂದ ಸರಿ ನ
ಹ್ಮ್
ಹಾಕ ಅವರಫೋನ್ ತರ
ಹ್ಮ
ಒಂದ ಎರಡ್ ನಿಮಿಷ ಮೂರ್ ನಿಮಿಷ ಮಾತಾಡಕ್ ಕೊಡ್ತಾರ ಅಷ್ಟೇ
ಅಷ್ಟೇ?
ಹ
ಅಪ್ಪ
ಹ್ಮ್ ಆಮೇಲೆ ಏನನ್ ತರದದು ಅದೇನನ್ ಇತ್ತ ಅಂದ್ರೆ ಅವ್ರೇ ಫೋನ್ ಹಸತಾರ ತಂದು ಕೊಟ್ಟಾದ್ಮೇಲೆ ರೊಕ್ಕ ಕೊಡ್ಬೇಕು
ಹ್ಮ್ ಹ್ಮ್
ಹ್ಮ್
ಬ ಬಾಳ್ ಸಿಕ್ಕ ಬಾಂದ್ರ
ಮಾಡದು
ಹ್ಮ್
ಇನ್ನು ಈ ವರ್ಷನ ಸ್ವಲ್ಪ ಫ್ರೀ ಬಿಡ್ತಾರ ಮುಂದಿನ ವರ್ಷಕ್ಕಂತ ಯಾವ್ ರಜದ್ರನ ಕಳ್ಸಲಂತ ಹ
ಹಾ
ಹ್ಮ್ ನಾವ್ ರಜೆ ಇದ್ರನ ಇಲ್ಲ ಏನಿಲ್ಲ ಈಗ ಫಸ್ಟ್ ಇಯರ್ ಮೂದ ತರ್ಸಣನು ಒಂದ ವಾರಏನನು ಅಷ್ಟೇ ರಜೆ ಕೊಡ್ತಾರಂತೆ
ಹ್ಮ್
ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆತವಂತ
ಹೌದ
ಓ ಸೆಕ ಪಗತಾನ
ಹ ಪಾಸ್ನನು ಚಿರ್ಕ್ಲಾಸ್ಪ
ಹ್ಮ್ ರೇರ್ಂತ ರಜೆ ಕೂಡದು
ಹೌ ಹಾ ಮತ್ತ ಚಲೋ ಓದತಾರ
ನ ಓದಸ್ತಾರಲ್ಲ
ಹ್ಮ್
ನಾ ಮುಂಜಾನ ಒಂತರ ಮಧ್ಯಾಹ್ನ ಒಂತರ ಮಧ್ಯಾಹ್ ಮುಂಜಾನನ್ ಮಾಡಿದ್ ಸು ಉಳ್ದ ಇಂದ್ರ ಮಧ್ಯಾಹ್ನ ಕೊಡ್ತಾರ ಮತ್ತ ಸಾಯಂಕಾಲ ಮತ್ತೆ ಬೇರೆಡಿಗೆರು
ಹ್ಮ್ ಹ್ಮ್ ಹ್ಮ್
ನ ನು ಸಾಯಂಕಾಲ ಹಾಲ್ ಕೊಡ್ತಾರ
ಹಾ
ಒ ವಾರದ ಒಂದ್ ಸತಿನ ಎರಡ್ ಸತಿ ತತ್ತಿ ಕೊಡ್ತಾರಂತ ಅಷ್ಟೇ
ಬರ್ತತಿ ನಾನು ಇಲ್ಲ ಇದೆಿಲ್ಲ ಹ್ಮ್ ಹ್ಮ್
ಅಲ್ಲ ಆದ್ರೆ ಊಟ ಸಪಾಗೋಗದಲ್ದಗ
ಹೌದಪ್ಪ
ನಿಮ್ಮ ಊಟ ತಿಿಂದನೆ ಅಲ್ಲ ಊಟ ತಿಿಂದಲ್ಲ
ಹ್ಮ್ ಸಪ್ನಾ ಜ ಗುಮಸ
ಹ್ಮ್ ಅಂದ್ರ ಹೊರಗಡೆ ಬಿಡಲ್ಲವ ಯಾವ್ದಕ್ ಬಿಡಲ್ಲ ಅವ್ರಲ್ಲಿ ಅವ್ರೇ ತಂದ ಕೊಡ್ತಾರೆ ಏನಿದ್ರ
ಚಪಾತಿ ಅ ಕೊಡ್ತಾರೆ ನ ತ ಸ
ಕೊಡ್ತಾರ ಪೂರಿ ಕೊಡ್ತಾರ ಬೇರೆ ಬೇರೆ ರೈಸ್ ಐಟಮ್ ಕೊಡ್ತಾರ ಮುದ್ದಿ ಕೊಡ್ತಾರ
ಹ್ಮ್
ಅ ಊಟ ಮಾಡ್ಬೇಕಕ್ ನೋಡು ಅಂಜಂಜ ಜನ್ ತಿಂದ್ರರು ಆಗಲ್ಲ ಅಲ್ಲಿ
ಅವರು
ಪ್ಪ ಮಾಡಬೇಕು ಎಂತ ಮಾಡಿದ್ರೆ ಆತ
ಏನಪ್ಪಾ ಊಟ ಬಿಟ್ಟು ಹುಡುಗರ್ ಬಾಳ ಇದಾಗ್ತಾವ
ಮಾಡ್ತಾನ ಅಂದ್ರ ಅವು ಏನ್ ಕೆಲ್ಸರಲ್ಲ ಏನಿಲ್ಲಲ್ಲ ಒಟ್ಟ ತುಂಬ ಊಟ ಮಾಡ್ಬೇಕ ಅವರು ಈಗ ಆ ಕಡೆ ಆ ಹೈದ್ರಾಬಾದ್ ಆಂಧ್ರದ ಬಾಳ ಒಂದು ಹುಡುಗರಲ್ಲಿ
ಹೌದಾ
ಅ ಒಂದ ಮಾತ್ರ ದೊಡ್ಡ ದೊಡ್ಡಬಾ ಪುರದ ಒಬ್ಬ ಒಂದ್ ಹುಡ್ಗನ್ ಫ್ರೆಂಡ್ ಮಾಡ್ ಎ ನಷ್ಟ ಅ ಮೂವರ್ ನಾಲ್ಕು ಮಿಂದ ಮೂವರ್ ಜನನು ಮಾಡ್ಕೊಂಡಿಲ್ಲ ಅಲ್
ಹ್ಮ್
ಕರ್ಕೋ ಬಂದೆ ಲೇಟ್ ಆಗಲ್ಲ ಅಂತ
ಹ ಹಾ ಹ
ಹ ಅವತ್ತ ನಿಮಗೆ ಬಾಳ ಮಂದಿ ಪರಿಚಯ ತರ ನಡೀ
ಹ್ಮ
ನ್ ನ ಆಗಲತ್ತ ಕಷ್ಟದ್ದು ಒಂದು ಎರಡು ವರ್ಷ ಹೋದು
ಹಾ ಅಪ್ಪಾ
ಹ್ಮ್ ಮುಂದೆ ನೀನ್ ಏನಾರ ಮಾಡು ಬೇಡನಾರ ಅಂತಂದಿ
ಹಾ
ಮತ್ತೆ ಬೇನು ಹೊತ್ತೆ ಹ್ಮ್ ಬರ ಬಿಜನೆಸ್ ಮೈಗ
ಹೌದಾ
ಹ್ಮ್ ಅದ ನೊಡೋಬೇಕ ಇದುನೋಡಬೇಕ್
ಬಿಸಿನನೆಸ್ ನೂ ಚಲೋ ಆದ ಬುಡಪ್ಪ ಯಾವ್ದ ಚಲೋ ಬಿಸಿನನೆಸ್ ಆರಿದ್ರ
ಹ್ಮ್ ಏನನ ಮಾಡಮ ಚಲೋದೆಲ್ಲ ಮಾಡಬೇಕು
ಹ್ಮ್ ಹಾ ಬಂಡವಾಳ ಬೇಕು
ಹ ಅದರಾಗಿಲ್ಲಿ ಇದ್ದ ಏನ್ ಮಾಡ್ತಾರ
ಅಲ್ಲೆನ ಊರುಗಳ ನ್ ಬಿಸಿನನೆಸ್ ನಡಿತದಪ್ಪ
ಹ್ಮ
ಆ ಕಡೆ ಚೆಂದ್ ಓದಿ ಯಾವದಾನ ಚೊಲೋ ಕಂಪನಿಯ ತೊಗಂಡ್ರ ನ ಡಿತಾದ ಸುಮ್ಮನೆ
ಕಂಪನಿ ಕೆಲ್ಸ ಮಾಡಕ ಒಲ್ಲೆ ಅಂತ ನಾವವು ಗೌರ್ಮೆಂಟ್ ಕೆಲ್ಸದ ಮೇಲೆ ನೆ ಅಷ್ಟ ಅಷ್ಟ ಇಂಟ್ರೆಸ್ಟ್ ಇಲ್ಲ ಕಂಪ್ನಿ ಅಷ್ಟ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಓದಬೇಕ ಏನ ಸ್ವಂತ ಮಾಡ್ಬೇಕು ಅನ್ನೋದು ತೆಲೆಗಾದ ಅವ್ನಿಗೆ
ಹ್ಮ್ ಏನ ಅವನ್ ಅದೃಷ್ಟ ಇತ್ತಂದ್ರೆ ಹಾಗಗೆ ಆಗ್ತ ಯಾವದನ್ ಬಿಜ್ನೆಹನೆ ಮುಂದುವರೆದ್ದ್ರ ಬಜ್ನೇಸ್ನೆ ಬರ್ತಾರೆ
ಹಾ ಓದಿ ನಾ ನಾನೆನ್ ದ್ದೀನಿ ಫಸ್ಟ್ ನೀನ್ ಓದಪ್ಪ ಓದ್ ಯಾವ್ದಾದಾನ ಒಂದು ಗೌರ್ಮೆಂಟ್ ಕೆಲಸ ಸಣ್ಣದಾಗ್ಲಿ.
ಆ ಇಟ್ ಇಟ್ಟ ಓದಿರ್ತಾರೆ ಎಷ್ಟುಟ್ಟ ದೊಡ್ಡ ದೊಡ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರ
ನಾನೆಂದ ಓದು ಓದಿದ ಮೇಲೆ ಯಾವ್ದ ನಮ ಗೌರ್ಮೆಂಟ್ ಕೆಲಸ ಇತಂದ್ರ ಅದು ಮಾಡಿ ಕೆಂಡು ಬೇರೆ ನೀನ್ ಏನ ಬಿಸ್ನನೆಸ್ ಮಾಡು ಬಿಸ್ನಸ್ ಅಲ್ಲಿ ಕ ಆಯ್ತ ತಂದ್ರ ನಿ ಗೌರ್ಮೆಂಟ್ ಕೆಲಸ ಬಿಡು.
ಹಾ ನಡೀತ ಹಂಗ ನಡೀತದ ಒಮ್ಮಳೆ ಬಿಸ್ನೆಸ್ ನ ಅಂದ್ರ ಮತ್ತೆ ಬಂಡವಾಳದಕ್ಕೆ ಸ್ವಲ್ಪ ರೈಡಿ ಮಾಡಕ ಪತಲ್ಲ
ಹ್ಮ್ ಬ ಹಾ ನೀ ಒಂದು ಕೆಲಸ ಮಾಡಕೊಂಡಿದ್ದಿ ಡ್ಂದ್ರ ಆ ದುಡ್ಡಿನಾಗ ನಿನ್ ಮುಂದೆ ಏನಾದ್ರು ಮಾಡ್ಬಹದು
ಹ್ಮ್
ಏನ್ ಇರ್ಲಾರ್ದನೆ ಬಾ ನಾನ್ ಬಿಸ್ನೆಸ್ ಮಾಡ್ತನಿ ಅಂದ್ರೆ ಆಗಲ್ಲ
ಚ ಹಾಹಾ
ಮಾಡಮ ನೋಡಮ ತೊಗೊ ಅಂತನ್
ಹ್ಮ
ಮ ಮೂರ್ ದಿವಸ ರಜೆ ಇದ್ದರೇನು ಒಂದ್ ದಿವಸ್ ಅವ್ರ ಮನ್ಯಗಾನ ಎರಡು ದಿನ ಟ್ರಿಪ್ ಆಕ್ಯಾನ್
ಹ್ಮ
ಹ್ಮ ಶೃಂಗೇರಿ ವರನಾಡು ಧರ್ಮಸ್ಥಳ
ಹಾ
ಧರ್ಮಸ್ಥಳಕ್ಕೆ ಹೋಗಿದ್ರಂತ
ಹ್ಮ ಹಾ
ಹದನೇಂಗ್ ಬಿಟ್ಟದಂತ ಜೊತೆ ಕರ್ಕೊಂಡ್ ಹೋಗಿದ್ರು ಅವ್ರು
ಹಾ ಹಾ ಹಾ
ನಿನ್ನೆ ಬಂದು ಬುಟ್ಟ ಹೊಗ್ಯಾರ
ಹ್ಮ್ ಹ್ಮ್
ಮತ್ತೆ ನೀನ್ ಪೋನ್ ಇಲ್ಲ ಮತ್ತೆ ಆಯ್ತರದಿನೇನೆ ಪಫೋನ್ಚ್ಚಂದ ನಮ್ಮ ಗ್
ಹೌದಾ
ಹ್ಮ್
ಹ್ಮ್ ಹ್ಮ್ ಸಂಡೆಗೆ ಒಂದೆಸಾರಿನ
ಸಂಡೇ ಒಂದೇ ದಿನಾನೇ ನೋಡ ಅವ್ರು ಫೋನ್ ಹಚ್ಚಿ ಮಾತಾಡೋದು ಅದು ಮುಂಜಾನೆ ಇಲ್ಲ ಅಂದ್ರೆ ಚೇಂಜ್ ಮಾಡಿ
ಹಾ ಅವ್ರ ಹಚ್ಬೇಕ್ ನಾವ್ ಆಚಂಗಿಲ್ಲೆನ
ನಾವ ಹಚ್ಚಂಗಿಲ್ಲ
ಹ್ಮ್ ಹ್ಮ
ಬೇರೆ ಟೈ ಮೇಲೆ ಹಚ್ಚಿದ್ರುನು ಅವ್ರ ಕೈ ಕೊಡಲ್ಲ ಹ್ಮ
ಹ
ಅವ್ರೇ ಹಚಿಗೆಸ್ ಕೊಡ್ತಾರ ಒಂದ್ ಐದ್ ನಿಮಿಷ ಒಳಗಡೆ ಮಾತಾಡಿ ಕೊಟ್ಬಡ್ಬೇಕು
ಹ್ಮ್ ಹ
ಅ ಓದಬೇಕಷ್ಟೆ
ಅಲ್ಲೆ ಸ್ವಲ್ಪ ಹೆಂಗಿದ್ರು ಇದೀನಪ್ಪಾ
ಅಂದ್ರ ಅದನ್ನ ಒಳಗಡೆಕ ಒಂದು ಚೆಂದ ಅದವಿ ಹೊರಗಡೆದು ಏನೇಏನಿಲ್ಲ ಅಲ್ಲಿ
ಹ್ಮ
ಬರೇ ಪಾಲ್ತ ತಿರ್ಗಾ ಆಡ್ಬಹದು ಇಲ್ಲಿ ಏನ್ ಹೊರಗಡೆನೆೇ ಬಿಡಲ್ಲ ಕಾಲೇಜ್ ಗ್ರೌಂಡ್ ಒಳಗೆ
ಹ್ಮ್ ಹೊರಗಂತು ಆಯ್ತ ಅಕಡೆ ಪುಡಾರಾಗಿ ಬರ್ತಾವ
ಏನಿರಲ್ಲ ಅಂತ ಊಟ ಗೀಟ ಮಾಡ್ಕೊಂಡು ನಿಧ್ದಿ ಮಾಡೋದು
ಹ್ಮ್ ಓದ್ತೀವಿನದು ಹೊರಗಿದ್ದು ಎಲ್ಲ ಅಂದ್ರೆ ಅಲ್ಲಿ ಹಾಸ್ಟೆಲ್ ಬಿಡೋದು ಇಲ್ಲ ದೋಸ್ತರು ಕೂಡ ತರಿಗಾಡುದು
ಅದೇ ಪ್ಲಾನ್ ಅಲ್ಲ ಇದ್ದ ನಾವ್ ನೋಡ್ರ ತಗೊಂಡ್ ಹೋಗಿ ಒಳಗಾ
ಹ್ಮ ಎಲ್ಲಿ ಅಂದ್ರೆ ಇಲ್ಲಿ ಹುಡುಗರು ಕೂಡ ಟ್ರಿಪ್ ಹೋದೆ ಇಲ್ಲಿ ಹೋದೆ ಇ ಮಾಡ್ದ ಇದ ಮಾಡಿದೆ
ಬರ ಇನ್ನ ಅಂದ ಇಷ್ಟ ಆದರೀ
ಹಾ
ಇದುಆ ಹಾಸ್ಟೆಲ್ ತೋರ್ರಿಸಿದೆೆ ಸರಿ ಇರ್ಲಿಲ್ಲ ಅದು ಹಾಸ್ಟೆಲ್ ಗೌರ್ಮೆಂಟ್ದು
ಹಾ
ನ ಬೇಡಪ್ಪಾ ಅಲ್ಲಿ ಅಂತಗೆಸಿ ಹೇಳಗೆಸಿ ಒಳಗಡೆನೆ ಅಡ್ಮಿಷನ್ ಮಾಡಿದ
ಹ್ಮ ಹೋದ್ರೂ ಹೊಲ್ ರೊಕ್ಕ ಹುಡುಗರನ ಇದಿ ಇರ್ತಾವಲ್ಲ ಅಲ್ಲಿ
ಹಾ ಇವದೊಂದ್ ಎರಡ್ ವರ್ಷ ಶೇಫ್ಟ ಆಗಿದ್ನ ಅಂದ್ರ ಮುಂದೆ ಹೆಂಗನಾ ಆತದ ಕರೆಮ್ಮ ಹಿಂದ ಕಡೆಗೆ ಹಚ್ತೀನಿ
ಹಾ ಸರಿಯಪ್ಪ ಅಂದ್ರ
ಹ್ಮ